ಹಲೋ ಹಾ ಹಲೋ ಕೇಳ ಆತಯತ
ಕೇದ್ದಿದ್ದ ನಿಮ್ಗೆ ಕೇದ್ದಿದೀಾ
ಹಾ ಕೇಳ ಆತತೆ ಆರಾಮದೀರಿ
ಹಾ ನಾವ್ ಆರಾಮದೇವ್ರೀ ನೀವ್ ಆರಾಮದಿರಿ
ಹಾ ಆರಾಮದ ಮತ್ತೆ ಏನಿಲ್ಲ ಊಟ ಮಾಡಿದ್ದ ವಾಕಿಂಗ್ ಮಾಡತಿದ್ದ ನಿ್ದ ಊಟ
ಹಾ ನಮ್ದು ಆಗಿದೆ ಮೇಡಮ್ ಇವಾಗ ವಾಕಿಂಗ್ ಮಾಡ್ತಿದ್ದ್ವಿ ನಾವು
ಹ್ಮ್ ಒಳ್ಳೇದು ನೂರ್ ಸ್ಟೆಪ್ಸ್ ವಾಕಿಂಗ್ ಮಾಡಿ
ನೂರ್ ಸ್ಟೆಪ್ಸ್ ಮಾಡಕ ಮೇಡಮ್
ಹೌದು
ನೂ ನೂರ್ ಸ್ಟೆಪ್ಸ್ ಮಾಡಿದ್ರೆ ಏನಾಗುತ್ತೆ ಮೇಡಮ್
ಅಂದ್ರೆ ಆಯುರ್ವೇದ ಒಳಗ್ ಹೇಳ್ಯಾರ ಅಷ್ಟೇ ಚರಕ ಸಮೇತ ಒಳಗ ಹೇಳ್ಯಾರ ನೂರ್ ಸ್ಟೆಪ್ಸ್ ಮಾಡ್ಬೇಕು ಅಂತ ಹಳ್ ನಿಮಗ್ ಬಿಟ್ಟಿದ್ದು ನೀವ್ ಅದಕಿಂತ ಜಾಸ್ತಿ ಮಾಡಿದ್ರು ಬಟ್ ಮಿನಿಮಮ್ ನೂರ್ ಮಾಡಿ ಇಲ್ಲ ನೂರ್ ಮಾಡ್ಲೇಬೇಕು ಅದಕ್ಕಿಂತ ಹೆಚ್ಚಗ್ ಮಾಡಿದ್ರೆ ನಿಮ ಇಷ್ಟ
ಓಹೋ ಹೋ ಈಗ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ನಷ್ಟ
ಹೌದು ಡೈಜೆಶನ್ ಆಗಲ್ಲ
ಓಹೋ ಹ
ತಿಂದಿದ್ದ ಅನ್ನಾ ಜೀರ್ಣ ಆಗಲ್ಲಾ ಹ್ಮ್ ಹಂಗೆ ಆ ಮಾ ಟಿಟಿ ಆಮ ಅಂತಂದ್ರ ಅನ್ಡೈಜೆಸ್ಟೆಡ್ ಫುಡ್ ಅದು ಅಲ್ಲೆ ಇಂಟೆಸ್ಟೈನ್ ಒಳಗ್ ಕುಂತ್ ಬಿಡ್ತಂದ್ರ ನಿಮ್ಗೆ ಏನಾಗ್ತೈತಿ ಆರೋಗ್ಯದೋಳಗ ಒಂದ್ ಸ್ವಲ್ಪ ಏರ್ಪೇರ್ ಆಗ್ಬಿಡ್ತೈತಿ.
ಓಹ ಹೋ ಹಿಂಗಾಗಿ ಮನುಷ್ಯರಿಗ್ ಜಡ್ ಜಾಸ್ತಿ ಬರಕತಾವ್ರಿ ಈಗ್. ಹೌದ ನೋಡ್ರಿ. ಬರೀ ಪಿಜ್ಜಾ ಬರ್ಗರ್ ಅಂತ ತಿಂತಾರೀ.
ಹೌದು ಬರಿ ಪಿಜ್ಜಾ ಬರ್ಗರ್.
ಹ ರಿ ರೊಟ್ಟಿ ಕಡಕ್ ರೊಟ್ಟಿ ಅದೆಲ್ಲಾ ಪಲ್ಯ ಪುಂಡಿ ಪಲ್ಯ ತಿನ್ಬೇಕ್ರೀ ಚಂದಾಗಿ.
ಏ ನಾನ್ ಆ ಕಡೆನಪ್ಪಾ ನಾ ಇವೆಲ್ಲ ಏನ್ ತಿನ್ನೊಂಗಿಲ್ಲ ಪಿಜ್ಜಾ ಬರ್ಗರ್ ಅವೆಲ್ಲ ಏನ್ ತಿನ್ನಲ್ಲ ನಾನು.
ಹೌದಿಲ್ಲ ಮೇಡಮ್ ನೀವು ನಿಮ ಬಿಡಿ ಮೇಡಮ್ ನೀವು ಬೇರೆಲ್ಲ ಲ್ಲೇವಲ್ಲೆ ನೀವು.
ಹ ಹ ಹ ಬೇರೆ ಲೆವೆಲ್ ಏನ ಇಲ್ಲ ಸರ್ ಹ ಏನು ಕರೆ ಟ್ಟಾಗಿ ಏನ್ ತಿನ್ಬೇಕ ಅದನ್ ತಿಂತೀನಿ ಪಿಜ್ಜಾ ಬರ್ಗರ್ ಅವೆಲ್ಲ ತಿನ್ನಲ್ಲ ತಿಂದ್ರ ಕರೆನೇ ಹೊಟ್ಟಿ ಹಾಳ ಆಗ್ತೈತ್ ನಮ್ ಎಕ್ಸ್ಪೀರಿಯನ್ಸ್ ಆಗೇತ್ ಹೊಟ್ಟಿ ಹಾಳಾಗಿ.
ಅಂತ ಇದ್ರ ನಿಂತ ಇವಾಗ ಜಡ್ ಜಾಸ್ತಿ ಆಗಿರೋದು ಹಾಸ್ಪ
ಹ್ಮ್ ಹಾಸ್ಪಿಟಲ್ಗ ಅನ್ಬೇಡಿ. ತರದು ಬ್ಯಾರೆ ವಿಷಯ ಅದು ತಿನ್ಬೇಕ್ ಯಾಕ.
ಅಲ್ಲ ಮೇಡಮ್ ಪೇಶೆಂಟ್ ಇದ್ರೆ ಹಾಸ್ಪಿಟಲ್ ತಾ ಹಾಸ್ಪಿಟಲ್ ಬೆಳೆಯದ ತಾನೇ. ಇವಾಗಾ ಪೇಶಂಟ್ ಇಲ್ಲಿಲ್ಲ ಇಲ್ಲಿಇಲ್ಲಾ ಲ್ಲ ಇಲ್ಲಿಲ್ಲ ಪೇಶಂಟ್ ಇಲ್ಲ ಅಂತ ಏನಂದ್ರೆ ಆವೆ.
ಅಂದ್ರ ಪೇಷಂಟ್ ಅಂತಂದ್ರ ಹೌದು ಇವಾಗಿಂದ ಏನ ಹಾ ಹಾ ಬರುತ್ತ.
ಹ ಡೇಲಿ ಒಂದೊಂದ ಕೈಲೆ ಎದಕ್ ಬರತ್ತ ಮೇಡಮ್.
ಯಾಕಂತಂದ್ರ ನಾವ್ ತಿನ್ನದ್ ಹಂಗ ಐತಿ. ತಿನ್ನೋ ಆಹಾರ ಹಂಗೈತಿ ಮಾಡೋ ವಿಹಾರಗಳ ಹಂಗ ಅದಾವ ಹಾ.
ತಿನ್ಬಾರ್ದು.
ಹಾ
ಚಂದಗೆ ರೊಟ್ಟಿ ಆ ಮತ್ತೆ ರಾಗಿ ಅಂದ್ರೆ ರಾಗಿ ಮುದ್ದೆ ಯಾಕೆ.
ಹ್ಮ್ ಅಂದ್ರ ಅದು ಪ್ರದೇಶದ ಮರಳಿ ಹೋಗ್ತ ತೈತಿ ನೀವು ಯಾವ ಪ್ರದೇಶದಾಗ ಅದೀರಿ ಅನ್ನೋದ್ರ ಮ್ಯಾಲ ನೀವ ಯಾವ ಯಾವ ರೀತಿ
ಅಲ್ಲ ಮೇಡಮ್ ಪ್ರದೇಶ ಅನ್ನೋದಲ್ಲಿ ಇದೂ ಆಗೊಲ್ದಿಲ್ಲ. ಅವ್ರು ಹೆಂಗಿದ್ರು ದುಡ್ಡು ಕೊಟ್ಟಿ ತಿಂತಾರೆ ದುಡ್ಡು ಕೊಟ್ರೆ ಅದು ದುಡ್ಡ ಕೊಟ್ರು ಅದು ಸಿಗುತ್ತೆ ಹೌದಾ.
ಹ್ಮ್
ಅವ್ರು.
ಒಂದೇ ಸೆಕೆಂಡ್ ಅಕ್ಕಾ. ಹೆಲೋ.
ಹಲೋ
ಹಾ ಪ್ರದೇಶ ಮ್ಯಾಟ್ರ ಆಗ್ತೈತಿ.
ಪ್ರದೇಶ ಮ್ಯಾಟ್ರ ಆದ್ರೂ ಅಲ್ಲಿ ಅವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಮೇಡ್ ಅವ್ರು ತಿನ್ನೋದ್ರ ಮೇಲೆ ಅವರು
ಹ್ಮ್ ಹಾ ಹಾ ಹಾ ಅದೇ. ಏನ್ ಹೆಂಗ್ ಗೊತ್ತಾ ಈ ಸದ್ದ ಇವಾಗ ನೋಡು ನಾವ್ ಇಲ್ಲಿ ಏನು ನಮ್ದೊಂದ್ ಸ್ವಲ್ಪ ಹೆಂಗ ಫುಲ್ ಬಿಸಿಲಲ್ಲ ಈಕಡಿ. ಉತ್ತರ ಕರ್ನಾಟಕ ಸೈಡ್ ಫುಲ್ ಬಿಸಿಲು. ಅದರಾಗ ಇಂಡಿಯಾ ಅಂತಾನೆ ತಗೋ ಭಾರತ ಅಂತಾನೆ ತೊಗೊ ಇಲ್ಲಿ ನಮಗ ಕಂ ಪೆರೇಟಿವೆಲಿ ಬೇರೆ ದೇಶಗಳಿಗಿಂತ ಒಂದ್ ಸ್ವಲ್ಪ ಬಿಸಿಲಿ ಅನ್ನಸ್ತೈತಿ ಅದನ್ ಬಿಟ್ಟು ನೀನು ಎಲ್ಲಿ. ಹ್ಮ್. ತಣ್ಣಗಿರ ಪ್ರದೇಶಗಳು ಯಾವ ಬರ್ತಾವು. ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಅಲ್ಲಿ ಎಲ್ಲಾ. ನೀವ ಹೋದ್ರ ಅಲ್ಲಿ ಆಲ್ಕೋಹಾಲ್ ಕುಡಿಯೋದೆಲ್ಲ ನಾರ್ಮಲ್ ಕುಡಿಲೇಬೇಕ. ಕ ಅವರ್ ದೇಹಕ್ಕದು ಒಳ್ಳೇದು ಬಟ್ ನಮಗ ಹಾ ಇಲ್ಲಿ ನಾವ ಇದ್ದವರ ಕುಡಿಬಾರ್ದು. ಏನು. ನಂಗ್ ನಂಗ ಕೇಳ್ಸಕತಿ ನಿನ್ ವಯ್ಸ್ ಕಟ್ ಕಟ್ ಆಗತೈತಿ.
ಓದಿದ್ರ
ಅಂದ್ರೆ ಪ್ರದೇಶದ ಮೇಲೆ ಹಿಂಗ ಡಿಪೆಂಡ್ ಆಗ್ತೈತಿ ಅಂತ ಹೇಳಾಕತ್ತಿನಿ ಹೋಗ್ ಬಂದಿರೋದಲ್ಲ ಹೇಳಾಕತ್ತಿ.
ಹ ಹ ಅಲ್ಲಾ ಆಲ್ಕೋಹಾಲ್ ಕುಡಿಸಿರ ಅಂತ ನಮ್ಗ ಗೊತ್ತಿರ್ಲಿಲ್ಲ ಅಲ್ಲಿ.
ಅರೆ ಕುಡಿತಾರಪ್ಪಾ ಅಂದ್ರ ಪ್ರದೇಶದ ಮೇಲೆ ಹೇಳ ಅಲ್ಲಿ ಶೀತ ಇರುತ್ತಲ್ಲ ಆಲ್ಕೋ ಹಾಲ್ ಲಿ ಏನಂತಾರೆ ಉಷ್ಣ ಅದು ಅದು ನಮ್ ದೇಹದೊಳಗ ಉಷ್ಣ ನಾನ ಹೆಚ್ಚಿಸುತ್ತೆ.
ಓ ಹೊೋ ಹ ಹೋ.
ಹಾ ಹಂಗ. ಹ್ಮ್ ಆಮೇಲೆ ಇವಾಗ ನೀನ್ ಕಡೆ ಯಾವ್ ಸೈಡ್ ಅಪ್ಪ. ಚಿಕ್ಕಮಂಗ್ಳೂರ್ ಸೈಡ್ಲ್ಲ ಹೋದ್ರೆ ಏನ್ ಬೆಳಿತಾರ ಕಾಫಿ ಬೆಳೀತಾರ.
ಕಾಫ್ ಎಸ್.
ಪ್ರದೇಶ ಐತಿ ಕಾಫಿ ನಮ್ ಕುಡುದ್ರೆ ದೇಹಕ್ಕೆ ಹೀಟು. ಅದಕ್ಕೆ ಅಲ್ಲಿ ಬೆಳಿತಾರ ಜಾಸ್ತಿ ಕುಡಿತಾರ ಅವ್ರ ದೇಹಕ್ಕೆ ಅದು ಒಳ್ಳೇದು.
ಓಹೋ ಹಂಗೆ.
ಹಾ ಇಲ್ಲಿ ನೋಡು ನಮ್ ಕಡೆ ಬರೀ ಜೋಳ ಬೆಳೀಿತಾರ ನಿನ್ ಗೊತ್ತೈ್ತಲ್ಲಾ ನಿಮ ನಿಮ್ಗಿಂತ ಹೇಳ್ಬೇಕಾ ನಾನ್.
ಹ ಇಲ್ಲ ಮೇಡಮ್ ನಮ್ಗ ಅಷ್ಟು ಗೊತ್ತಿಲ್ಲ ಮೇಡಮ್ ಆದ್ರೆ ಸುಮ್ನೆ ಏನೋ. ಅಲ್ಪ ಸ್ವಲ್ಪ ಗೊತ್ತು.
ಅದೇ ಅಲ್ಪ ಸ್ವಲ್ಪಕ್ಕಿಂತಾನೂ ಸ್ವಲ್ಪ ಕಡಿಮೆ ಇರುತ್ತಲ್ಲ ಅಷ್ಟು ಗೊತ್ತು ನನಗ. ಅ ಜೋಳ ಎಲ್ಲ ನಾವವು ಬೆಳಿತೀವಿ ಬೆಂಗ್ಳೂರ್ ಸೈಡ್ ಎಲ್ಲ ಏನ್ ಬೆಳೀತಾರ ರಾಗಿ. ಗಿ ಬೆಳಿತಾರ. ಅದ ಪ್ರದೇಶದ್ ಮೈಲ ಅಲ್ಲಿವರಿಗೆ ರಾಗಿ ತಿಂದ್ರೆ ಒಳ್ಳೇದು ನಮ್ಗೆ ಇಲ್ಲಿ ರಾಗಿ ಅಲ್ಲ ನಮ್ಗೆ ಇಲ್ಲಿ ಇರೋರಿಗ. ಗಿ ಚೋಳ ತಿಂದ್ರನೆ ಒಳ್ಳೇದು ಹಂಗ್ ಪ್ರದೇಶಗಳ ಮೇಲೆ ಅಂತ ಹೇಳಿದ್ದು.
ಓಹೋ ಹಂಗೆ.
ನಿಮ್ದೇ ಇಡ್ರಿ ಹೆಂಗ ಹೌದು ಜೋಳ ಬೆಳಕ್ ಹೆಂಗ್ ಮಾಡ್ತೀರಿ.
ಜೋಳ ಬೆಳಕ್. ಏನ ಮೇಡಮ್ ಇವಾಗ ಫಸ್ಟಿಗೆ ಜೋಳ ಜೋಳ ಬೆಳಿಯಲ್ಲ. ಹೆಂಗ್ ಮಾಡ್ತಾರ ಅಂದ್ರೆ ಇವಾಗ ಫಸ್ಟಿಗೆ. ಎಲ್ಲ ಬೇಸಿಗೆಗಾಲ ಅಂತ ಇರುತ್ತೆ.
ಹ್ಮ್.
ಅವಾಗ ಹಿಂಗಾರು ಮಳೆ ಬೇಸಿಗೆಗಾಲ ಆದ್ಮೇಲೆ ಹಿಂಗಾರು ಮಳೆ ಅಂತ ಬರುತ್ತೆ.
ನಿನ್ ವಾಯ್ಸ್ ಕಟ್ ಕಟ್ ಆಗತೈತಿ ಹಾ.
ಹ ಮುಂಗಾರು ಮಳೆ ಆದ್ಮೇಲೆ ಕಿಂಗಾರು ಮಳೆ ಆದ್ ಬರುತ್ತೆ ಮೇಡಮ್.
ಹ್ಮ್.
ಅವಾಗ. ಇವಾಗ ಹೊಲ ಎಲ್ಲಾ ಮೊದ್ಲೆ ಬೆಳೆದಿರ್ತವಲ್ಲ ಅದನ್ನೆಲ್ಲಾ ನೀಟಾಗಿ ಇದು ಮಾಡಿ ಹೊಲ ರಾಬ್ ಮಾಡಿಕ್ಕೆರೆ ಕಸ ಎಲ್ಲ ತಗದು ಮತ್ತೆ ಮ ಮಳೆ ಒಂದ್ಸಲಿ ಮಳೆ ಬರುತ್ತೆ ಮಳೆ ಬಂದ್ಮೇಲೆ ಬಿತ್ತಾರೆ ಅಂದ್ರೆ ಇದು ಬಿತ್ತಾರೆ ಫಸ್ಟಿಗೆ ತೊಗರಿ ಹತ್ತಿ ಅಂತ ಬಿತ್ತಾರೆ ಗೊತ್ತಲ್ಲ ತೊಗರಿ ಹಳಿ ಹ ತ್ತಿ ಬಿತ್ತದ್ಮೇಲೆ ಅದು ಒಂದು ಪೀಕ್ ಬರುತ್ತೆ ಮ್ಯಾಮ್ ಕೋಳಿ ಇದು ಅ ಕ್ಕಿ ಭತ್ತ ಗೊತ್ತಾ ಇದಂಗ ಬೆಳಿತಾರೆ ಕೌಳೆ ಅಂತಳೆ
ತಿಲ್ಲ ಅದು ಬೆಳಿತರ ಈ ಸೈಡ್
ತಾಕಿಯ
ಹಾ ಭತ್ತ ಗೊತ್ತು ಹಾ ಭತ್ತ ಗೊತ್ತು
ಅದು ಬೆಳದ್ರೆ ಅದು ಎರಡ್ ಪೀಕ್ ಬರುತ್ತೆ ಬೇಸಿಗೆ ಪೀಕ್ ಕ್ಕೂ ಮನೆಗಲ್ಪು ಎರಡು ಬರುತ್ತೆ ಇದು ತೊಗರಿ ಹತ್ತಿ ಹೆಂಗೆ ಇಲ್ಲಿ ಇಲ್ಲ ಒಂದ್ ಸಲಿ ಅಲ್ಲ ಒಂದ್ ಸಲ ಆದ್ಮೇಲೆ ಆಹ್ ಆರು ತಿಂಗಳಿಗ ಒಮ್ಮೆ ಆರು ತಿಂಗಳಳಗ ಒಮ್ಮೆ ಎರಡು ಬೆಳೆ ಬರುತ್ತೆ ದು ವರ್ಷಿಗೆ ಹನ್ನೆರಡು ತಿಂಗಳಲ್ವಾ ಆರ್ ತಿಂ್ಗಳಿಗೊಂದು ಆರು ತಿಂ್ಗಳಿಗೊಂದು ಬರುತ್ತೆ ಅದು ಇದು ಹತ್ಯೆ ತೊಗರಿ ಹಂಗಿಲ್ಲ ಇದು ಬರೋಲ್ಲ ಆರೇ ತಿಂಗಳು ಹತ್ತಿ ತೊಗರಿ ಅದು ಜಾಸ್ತಿ ಹತ್ತಿ ನಮ್ ಜನ ಯಾಕೆ ಮಾಡಲ್ಲ ಅಂದ್ರೆ ನಮ್ ಸೈಡ ಕಪ್ ಮಣ್ಣು ಕಪ್ಪ್ಮಣ್ಣು ಅಂದ್ರೆ ಕಪ್ಮಣ್ಣುಗಿಂತ ತ್ತ ಅಂದ್ರೆ ಏನಂದ್ರೆ ಈಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗತ್ತ ಅದಕ್ಕ
ಹ್ಮ್
ಅಕ್ಕೋ ಬತ್ತಕ್ಕಂದ್ರೆ ಇದು ಮಾಡಿದ್ರೆ ಒಂದೇ ಉಪ್ಪಿಕ್ ಬರುತ್ತೆ ಇದು ಏನಂದ್ರೆ ತೊಗರಿ ತೊಗರಿ ಹತ್ತಿ ಇವೆರಡೆ ಮಾಡೋದು ನಮ್ ಸೈಡು ಅದು ಆರು ತಿಂಗಗಳಿಗೆ ಒಂದು ಒಂದ ಇದು ಬರುತ್ತೆ
ಹ್ಮ್
ಬರುತ್ತೆ ಅದ ಆದ್ಮೇಲೆ ಇನ್ನ ಆರು ತಿಂಗಳು ಇರುತ್ತೆ ನೋಡಿ
ಹ್ಮ್
ಬೇಸಿಗೆಗಾಲಲ್ಲಿ ಅವಾಗ ಜೋ ಆ ಬೆ ಬೇಕಾದ್ರೆ ಹೊಲ ಮತ್ತೆ ರೊಬ್ ಮಾಡಿ ಎಲ್ಲಾ ಕ್ಲೀನ್ ಮಾಡಿಕ್ಳಿ ಹಚ್ ಇದು ಜೋಳ ತೊಗರಿ ಐದ ತೊಗರಿ ಅಂತ ನೋಡಿ ಜೋಳ ಗೋಧಿ ಅದು ನಿಮ್ಗ ರಾಗಿ ಏನ್ ಬೇಕೋ ಅದು ಮನೆಗ್ ಹಾಕೋ ಹಾಕೋಬೋದು ಆರು ತಿಂಗಳುಡ್ಯಾಪಲ್ಯಿ
ಹ ಹಾ ಹಾ ಹಂಗೆ ಹಿಂಗಾರು ಮಳೆಯಲ್ಲಿ ಏನ್ ಬೆಳಿತಿರೀ ಹಾ ಇವಾಗ ತಿಳೀತು
ಹಿಂಗ ಅವ್ರ ಮೇಲೆ
ಹಾ
ಹಿಂಗಾರು ಮರಲ್ಲ ಬೆ ಅದೇ ಹಿಂಗ್ರ ಮೇಲಲೆ ಬೆಳೆಯೋದು ಮೇಡಮ್ ಇದು
ಇದನ್ನ ಹಿಂಗಾರು ಮಳೆ ಅಂದ್ರ
ಹಿಂಗಾರ ಮಳೆ ಅಂದ್ರೆ ಅದೊಂದ ತರ ಮಳೆ ಮೇಡಮ್ ಅದು ಮ್ಯಾಗಿಿನಂತ ಬರ್ತಾರೆ
ಅಂದ್ರ ಯಾವ್ ಟೈಮ್ನನಾಗ ಆಗ್ತತಿ ಯಾವ್ ವರ್ಷ ಅಯ ಅಂದ್ರೆ ಯಾವ ಸೀಸನ್ ಒಳಗ ಆಗ್ತೈತಿ ಅಂತ ಕೇಳಕತೇನಿ
ಅದು ಮೇಡಮ್ ನನ್ಗ ಅಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸೆಪ್ಟ ಮೇ ಬಿ ಸೆಪ್ಟ ಮೇ ಬಿ ಸೆಪ್ಟೆಂಬರ್ ಎಲ್ಲಿ ಇರ್ಬೋದು ಹಾ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ
ಓ ಇಲ್ಲಿಂದ ಆರು ತಿಂಗಳ ಏನಾಗ್ತತಿ ಅದು ಹಿಂಗಾರು ಮಳೆಯ
ಹಾ ಹಾ ಹಂಗೆ
ಓ ಹಂಗೆ ಅದನ್ನೇ ಕೇಳ್ತಿದ್ದೆ
ಹಾ ಮೇಡಮ್ ಏನ್ ಮೇಡಮ ನಿಮ್ಮ್ ಹೊಲದಲ್ಲಿ ಏನ್ ಬೆಳೆದಿರೋದು
ನಮ್ಮ್ ಹೊಲ್ದಲ್ಲಿ ಇವಾಗ ಏನ್ ಹಕ್ಯಾರೋ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಅಂತಂದ್ರು ಬಾಳ ದಿವಸ ಬಾಳ ತಿಂಗಳಿಂದ ಗೋಧಿ ತೊಗರಿ ಏನೇನ ಹಾಕಿದ್ರಪ್ಪಾ
ಗೋಧಿ ತೊಗರಿ ಒಂದೇ ಟೈಮ್ ಆಗ್ತಾರ ಮೇಡಮ್
ಅ ಅಂದ್ರೆ ಬೇರೆ ಬೇರೆ ಹೊಲದಲ್ಲಿ ಒಂದ್ ಹಲ್ದಾಗ ಗೋಧಿ ಒಂದ್ ಹಲ್ದಾಗ ತೊಗರಿ
ಓಹೋ ಹೋ ಎಷ್ಟ ಎಕ್ರ ಇದೆ ಮೇಡಮ್ ಹೊಲ
ಗೊತ್ತಿಲ್ಲ ಎಷ್ಟೈತೆನಾ
ಆಮ
ಅಷ್ಟೇ ಗೊತ್ತು ಒಂದೊಳದಾಗಿದ್ದ ಹಾಕಿದ್ರು ಒಂದೊಳದಾಗಿದ್ದ ಹಾಕಿದ್ರು ಅಂತಂದು
ಹ ಒಂದ್ ಎಕರೆಗೆ ಎಷ್ಟ ಕ್ಂಟಲ್ ಆಗಿದೆ ಮೇಡಮ್
ಏನಂಗ ಅಷ್ಟೆಲ್ಲಾ ಗೊತ್ತಿಲ್ಲ ಇ ಒಲ್ದಾಗ ಇದ್ ಹಾಕಿದ್ರು ಇ ಒಲ್ದಾಗ್ ಇದ್ ಹಾಕಿದ್ರು ತಗೊಂಬಂದಾರ ತಿಂದಿವಿ ಅಷ್ಟೇ
ಸರಿ ಮೇಡಮ್ ಸರಿ ಮೇಡ್ ಬಾಯ್ ಬಾಯ್
ಹಾ ಸರಿ